ಹಲೋ ಅವಾಗ್ಲೇ ಕಾಲ್ ಹ ಬಿಸಿ ಬಂದದ
ಈಗರಾ ಮಾಡಿ
ಈಗಾದ್ರೆ ಆಪ್ದಾಗೆ ಮಾಡಿಲ್ಲ ಫಸ್ಟ್ ಈಗ ಬಿಸಿ ಬಂದದ ಆಮೇಲ್ ರಿಂಗ್ಕತದೆ
ಹ್ಮ್ ಹ್ಮ್
ಹಾಗೆ ಹೇಳಬೇಕು ಎಷ್ಟು ಕಾಲ್ ವೇಸ್ಟ್ ಆಗಾಕತವಣ್ಣ ಸುಮ್ನ್ ಬಂದ
ಈಗ ನಿನ್ನ ಐ ಡಿ ಅಲ್ಲಿ ನೀನು ಮಾಡಕತಿಯೇನ
ನ ನನ್ನ ಐಡಿಯಿಂದ ನೀನ್ಗ ಕಾಲ್ ಮಾಡೋದು ಫಿನಿಶ್ ಆಗ್ಯದ ಇದುಣನ್ನ ಐಡಿಯಿಂದ
ಹ್ಮ್
ಹ್ಮ ಆಕ್ಚುಲಿ ಅಣ್ಣ ಹೇಳಿ ಹಂಡ ಬರಕತ್ತದ್ ಬಿಡು ಅದ್ ಅಣ್ಣ ಇಂಗೆ ಆಗ್ಬಾರ್ದಾಗಿತ್ತು ಯಾಕಿಂದ್ರೆ ಫಸ್ಟ್ ನಂಬರ್ ಹಾಕಿದಾಗ ಅದು ಕರೆಕ್ಟ್ ಬರ್ಲಿಲ್ಲ ಏನಿಲ್ಲ ಅದಕ್ಕೆ ಅಣ್ಣಾದು ಐ ಡಿ ಹಾಕಿತ್ತು ಅಣ್ಣ್ಣ ಅಣ್ಣ ಐ ಡಿ ಹಾಕಿದ ಮೇಲೆ ನನ್ನ ನಂಬರ್ ವರ್ಕ್ ಹಾಕಕತ್ತದ್ದ ಎರಡು ಐಡಿ ಯೂಸ್ ಮಾಡಂತಂದ್ರೆ ಎರಡು ಐಡಿ ಯೂಸ್ ಮಾಡಕತಿ
ಓ
ಹ್ಮ್
ಮತ್ತ
ನೀಣ ಅಂದ ಕುಊಟ್ಟಿಗೆ ಹೋಗಕ್ಕಗ
ಹ್ಮ್
ಮತ್ತಣ
ಕಂದೆ ಮತ್ತೇ ಬುಡಲ್ ಮಾಡ್ತೇವ ಅದ್ನ ಮಧ್ಯಾಹ್ನ ಕಟ್ಟ ಅಂತ ಅತ್ಕೊಂಡವಿ
ಮುಂಜೆೋಗ ಮ್ ಬಂದ್ಬಿಡ್ಬೇಕಾಗತಣ ಮತ್ತ ಈಗ ನೈಟ್ಂಟ ಹ್ಮ್
ಹೋಗಿದ್ನ್ಯಕ ಆಗತಿ ಮತ್ತೆ ವಾಪಸ್ ಬಂದೆ
ಅವರು ಅಕ್ಕಡೆ ಇಟ್ಟಕ ಅಂತಿದಾರೆ ನಗೆ
ಆಯ್ತು ಸಂಬಂಧ
ಹಲ್ಲೋ ಹಲೋ
ಸ ವಂಡಿ ಮಾಡ ಸೆದ ಸರಿಯಣ ಹ್ಮ ತೆಗ್ದೇ ಸ ಬೇಡ ಸವಾಲ್ವರಗೆಡ
ಹ
ಹೊರಗಂತನ್ಕೋಗ ಹ ಬಂದ ಕೊಟ್ಟಿನ
ಹ
ಹ
ಹ
ಹ
ಹ್ಮ್ ನಾನ ನಸತ ಹಲೋ
ಹಾಕ್ಕ
ಸಣ
ಎಬೇಕಬೇಕಕ್ಕಾ
ಹ್ಮ್ ಏನ
ಯಕ ನ ಜಕ್ಕ ಸ್ಮಾರ್ಟ್ ಆಗನ್
ಅದ್ಕ್ಕೆ ಬಯವ ನಣ್ಣ ನಿನ್ನೆ ಮಲ್ವಣ್ಣ
ಯಕ
ಈ ಮತ್ ಯಾಕ ಬ ಹೇಳು ಸುಮ್ ಸುಮ್ ಬತಾನ
ಸುಮಸಮ ಸುಮಸಮರ ಬೋಳ ಬರಿಲ್ಲಾ ಬರ ಉಟು ಒಟ್ಟಪರಾವನಿಗೆ ನನ್ನಂಗ ನಾನ ಅಂಗಲ್ಲಾಲ್ಲ ಅವ ಅವದಕ್ಕೆ ಒಟ್ಟ ಬಿರಿವನೆ ನನ್ನುಂಗ ಇಲ್ಲಲ್ಲವಾ ಬಳಕಿ ಒಟ್ಟ ಬಿರವ ನೀಗೆ ಹ್ಮ
ದಾನ ಅನ್ನೋದೇ ಗೊತ್ತಂಗಿಲ್ಲ ಕ್ಲಾರಿಟೇ
ಬೈದಲವಾ ಕೃಷ್ಣ ಕೃಷ್ಣ ಅಂತಾನ ಬರೇ
ಅಂತಾನ ಹ ಏನು ಎಸ್ಟತಾರ ಇಲ್ಲಾ ಯಾವ ತಂದಾನ ಅಂತಂದ್ರೆ ರಮೇಶ್ ಅಣ್ಣ ಆಕ್ಚುಲಿ ರಮೇಶ್ ಅಣ್ಣದು ಕಾನ್ಸೆಪ್ಟಸ್ ಎಲ್ಲಾ ಇಟ್ಕೊಂಡು ಕೃಷ್ಣ ಕೃಷ್ಣ ತರುತ್ತಾರೆ ಏನ್ ಅಂತ ಅನ್ಕೊಂಡೆ
ಎಕ್ಸಾಮ್ ಕಾಲೇಜ ಕೃಷ್ಣ ಎಕ್ಸಾಮ್ ಕಾಲೇಜ ಕೃಷ್ಣ ಅಂತ ನಾ ಬೋ ಹ್ಮ
ಯಾಕ್
ನೀ ಯಾಕಡೆ ಆ ಕಡೆ ಸೀದಾ ನೋಡ್ ಹೂ
ಹ್ಮ್
ಅನ್ನಕೆ ಇಡಬೇಕು ಅನ್ನಕ್ಕ ಉಂತಾನ ಏನ್ ಮಾಡ್ತಿದೀ ಇನ್ನ ಮೈತಕೊಬೇಕ ಅಂದ್ರ ಒಂದ ತಾಸ ಹ್ಮ್ ಈಗ ಇನ್ನ ಬ್ರಷ್ ಹಿಡ್ಕೊಂಡ ಹೊರಬೇಕು
ಯಾಕ
ನೀ ಹೇಳ ಅಣ್ಣ
ಜಳಕ ಮಾಡಬೇಕಾ
ಹಾ ಅಣ್ಣ ಈಗ ಎದ್ದಾನ ಬ್ರಶ್ ಕೊಟ್ಟವು ಬ್ರಶ್ ಮಾಡಕತಾನ
ವೀರೇಶ್ ಮಾಮಾ ಬ್ರಷ್ ಮಾಡಿ ಮಕಂಡನ ವೀರಶ ಮಾಮ ಎದ್ದನ
ಹ್ಮ್
ಏನ್ ಉನಾತನ ಏನಿಲ್ಲ ಅಣ್ಣ ಒಗ್ರಾಣಿ ಮಾಡ್ಯಾರ ಉನು ತಿಗಿ ಅದ ಏನ್ ನಡೆದುದು ಗೊತ್ತಿಲ್ಲ ಏನ ಬಂದಲ್ಲಿ ಇವತ್ತು ಊಟ ಪಿಟ್ಟ ಏನು ಅಡ್ಜಸ್ಟೇ ಆಗಲ್ಲ
ಹ್ಮ್
ನೀಡಕೂ ಅಂಜಿಕೀ ಅಂಜಕಿ ಬಂದ ಬಿಡ್ತುದು ಹಾ
ಸಪ್ರೇಟ್ ಮಾಡ್ ಅಂದಿನಿ ನಿಮ್ ಮಾಮುಗ
ಏ ಮನ್ಯಗಾದ್ರರು ಮಾಡಿಕೊಳ್ಬೋದಣ್ಣ ಹೊಲದಿಂದ ಬಂದ್ರ ಅ ಮಾಡೋದಾಗಲ್ಲ ಸುಮ್ಮನೆ ಇದ್ದಿದ್ದೋಗ ಇಟ್ಟು ಬಿಡ್ತೀನಿ ವೋಟ್
ಹ್ಮ್
ಏನ್ ಮಾಡ್ತಿ ತೊಗೊ
ಹ್ಮ್
ಹಾ ಹ್ಮ್
ಜಗ್ಗಿ ಕಷ್ಟ ಅಣ್ಣ ಎಲ್ಲಿಗೆನ ಹೊತಕೊಂಡೆ ಹೊಡೆ ಅಂದ್ರ
ಕಷ್ಟ ಮಾಡ್ಕೆ ಮಾಡಬೇಕ ಎಲ್ಲಾ ಸ್ವಲ್ಪ ಜಗ್ಗಿ ಖರಗ ಆಗಿದಲ್ಲ ಅದಕ
ಅತರ ಆಗಿಲ್ಲ ಇದಂಗ ಅಡಿವಿ ವೋಟೆ
ಎಲ್ಲಾ ಸುಳ್ಳೇ
ಹೆಂಗ ಇದೆ ಅಲ್ಲ ಏನ್ ಚೇಂಜ್ ಆಗಿಲ್ಲ
ತೆಳ್ಳಗಾಗಿ ನಿಂತ ಜಗ್ಗು ಭಯ ಕಥೆ
ತೆಳಗ ಎಲ್ಲ ಆತಣ ಗೊತ್ತಿಲ್ಲ ಕಣ್ಣು ಒಳಗ ಹೋಗ್ಯವಂತೆ ತೆಳಗ್ ಪಳಗ್ ಏನ್ ಕಾಣ ನ
ಹೆಂಗಿಲ್ಲ ಹಂಗೆ ಇದೀನಿ ಹ್ಮ
ಕಣ್ಣೂರು
ಹ್ಮ್
ಯಾರಂಗೆ ನೀನು
ನಾನು
ನೀನಾ
ಮತ್ತೆ ಏನು ಅಣ್ಣ
ಜಗ್ಗೆ ಏರ್ ಬಿಡ್ಬೇಕಂತ ಆಸೆ
ಬೇಡ
ಬೇಡ ಹ್ಮ್
ಹ್ಮ ಹ್ಮ
ಯಕೆ
ಹ್ಮ ಬಿಳಬಲ್ಣ ನೀರುಡ್ತನ ಬಿಸಿನೀರ ಬ್ರಷ್ ಮಾಡಕ್ಕೆ ಹೋಗಿತಿಯ ಲೈಟರು
ನೋ ಲೈಟರ್ ಯಾಕಿಗ
ಗ್ಯಾಸ್ ಹಚ್ಚಕ್ಕೆ
ಅದೇ ಅಂದೆ ಮತ್ತೆ ಮಾಮ ಮಂಜಿ ಮಂಜ ಸಿಗ್ರೇಟ್ ಹುಡಕತ್ತೆ
ಅಂತ ಹ್ಯಾಬಿಟ್ಸ್ ಏನು ಇಲ್ಲ ನಮ್ಮ
ಹ್ಮ್ ಹ್ಮ್ ಮತೆ
ಹ್ಯಾಬಿಟ್ಸ್ ಇಲ್ಲ ಬೇಗ ರಾತ್ರಿ ಒಂದ್ ಲೇಟ್ ಮಾಡಬ್ರರೆ ಹ್ಯಾಬಿಟ್ಸ್ ಅವಾಗ ಅಪ್ರೊಪಕ್ಕೆ ಕುಡಿತನ್ ಮತ್
ಯಾರು
ಹಾ
ಹಪರೂಪ ಕುಡಿತನ ಯಾರು
ನ ನಂಬರ್ ರಿಜಿಸ್ಟರ್ ಮಾಡ್ಬೇಕ ಅಲ್ಲ ಹ್ಮ ನಿನ್ನ ನಂಬರ್ ಅಣ ಇದನ್ನ ಒಂದ ಆ್ಯಪ್ ಓಪನ್ ಮಾಡಮ್ಮ ನಿಮ್ ಫ್ರೆಂಡಿಗೆ ಹೇಳದು ಇದು ಮಾಡಂತ
ಯಾರದದು
ನಮಕ
ನಡಿ
ಹ್ಮ ಯಾರಿ ಯಾರಿಗನ್ ಹೇಳ್ದ ಜಸ್ಟ್ ಮಾಡ್ಕೊಂತದ ಯಾರ ಅಡ್ಮೇನತರು ಸೆಲೆಕ್ಟ್ ಲಾಂಗ್ವೇಜ್ ಕನ್ನಡ ಮಾತಾಡು ಇಲ್ಲ ಇಲ್ಲ ಕಂಡದಲ್ಲಿ ಮಾತಾಡುವ ಅದು ಅಣ್ಣ ಟೆನ್ ಮಿನಿಟ್ಸ್ ಅಯ್ತು
ಹ್ಮ